ಹಲೋ
ಹಲೋ
ಹಲೋ ಹಾ ನಮಸ್ಕಾರ. ಹಾ ಆರಾಮ್ ಇದೀವಿ ನೀವ್ ಆರಾಮ.
ನಿಮ್ಮ್ ಹೆಸರು ಹಾ ಆರಾಮಿದ್ದೀವಿ.
ನಮ್ಮ ಹೆಸರು ಸಿಂಧುಜಾ ಅಂತ ನಿಮ್ಮ ಹೆಸರು.
ನಮ್ಮ ಹೆಸರು ಅನುಷಾ ಅಂತ ಏನ್ ಮಾಡ್ತೀರಿ ಓದ್ತಿದ್ದೀರಿ ಇಲ್ಲ ಅಂತ ಜಾಬ್ ಮಾಡ್ತಿದ್ದೀರಾ.
ಓದ್ತಿದ್ದೀವಿ ನೀವು.
ಹಾಂ ನಾವು ಓದ್ತಿದ್ದೀವಿ ಇಂಜಿನಿಯರಿಂಗ್ ಮಾಡ್ತಿದ್ದೀವಿ. ಯಾವ ಕಡೆ ನಿಮ್ದು ಇಂಜಿನಿಯರಿಂಗ್ ಓದ್ತಿದ್ದೀವಿ.
ಹಾ ನಮ್ದು ಗುಲ್ಬರ್ಗಾ ಇರೋದೆಲ್ಲಾ ಬೆಂಗಳೂರು.
ಹೌದ ಹೌದಾ ಓಕೆ. ನಮ್ದು ಬಳ್ಳಾರಿ.
ಹಾ ಇರೋದು ಕಾಲೇಜ್ ಎಲ್ಲಾ.
ಇರೋದು ಬೆಂಗಳೂರು.
ಹಾ ಹೇಗಿದೆ ಕಾಲೇಜ್ ಎಲ್ಲಾ.
ಕಾಲೇಜ್ ಎಲ್ಲ ಚೆನ್ನಾಗಿದೆ ಗೆಳೆಯರು ಚೆನ್ನಾಗಿದಾರ ಎಲ್ಲಾ. ನಿಮ್ದ್ ಹೆಂಗಿದೆ ಕಾಲೇಜ್ ಲೈಫ್ ಗೆಳೆಯರ್ ಹೆಂಗಿದಾರಾ.
ಚೆನ್ನಾಗಿದೆ ನಮ್ಗು ಎಲ್ಲ ಗೆಳತಿಯೇರು. ನಮ್ದು ದೊಡ್ಡ ಗುಂಪ ಇದೆ ಹದ್ನೈದು ಜನ ಇದ್ದೀವಿ ನಾವು ಹಾ.
ಹ್ಮ್ ಅಂದ್ರೆ ಪ್ಲಾನ್ಸ್ ಏನಾದ್ರು ಮಾಡಿದ್ರ ಹೊರಗ ಹೋಗಕ್ಕ.
ಈಗ ಈಗ ಎಕ್ಸಾಮ್ಸ್ ಆದ್ಮೇಲೆ ಪ್ರವಾಸ ಹೋಗ್ಬೇಕ ಅನ್ಕೊಂಡಿದ್ದೀವಿ.
ಹೌದಾ ಎಲ್ಲಿಗ್ ಹೋಗ್ತಿದಿದ್ರಿ.
ನಾವು ದುದಸಗಾರ್ ಅನ್ಕೊಂಡಿದೀವಿ ಈಗೆಲ್ಲಾ.
ದೂಸಾಗ ಓಕೆ ಚೆನ್ನಾಗಿ ಇರ್ತೈತಿ ಮಳೆಗಾಲ ಅಲ್ಲ.
ಹಾ ಹೌದು ಈಗ ನೆಕ್ಸ್ಟ್ ಮಳೆ ಮಳೆ ಸ್ಟಾರ್ಟ್ ಆಗುತ್ತೆ.
ಮಳೆ ಸ್ಟಾರ್ಟ್ ಆಗುತ್ತಾ ಅದು ಹ್ಮ್ ಕ್ಲೈಮೇಟು ಚಲೋ ಇರ್ತೈತಿ.
ಹಾ ಮತ್ತೆ ನೀವ್ ಎನ್ಕೊಂಡ ನೀವ್ಲ್ಲಾದ್ರೂ ಹೋಗ್ಬೇಕು ಕನ್ಕೊಂಡರಿ.
ಹ ನಾನ್ ವೈಜಾಗ ಹೋಗ್ಬೇಕು ಅನ್ಕಂತ ಇದಿದ್ದೀನಿ ಬೀಚಸ್ ಇರ್ತಾವ ಆಕಡೆ ಎಲ್ಲಾ ನೋಡಕು.
ಹೌದ.
ಅಲ್ಲಿ ನಮ್ ರಿಲೇಟಿವ್ಸ್ ಇದ್ದಾರ ಕರೀತಿದಾರ ಹೋಗ್ಬೇಕಂತಿದ್ವಿ. ಹ್ಮ ನೀವ್ ಹೋಗಿದ್ರ ವೈಜಾಗ್ ಎಲ್ಲಿಗಾದ್ೂ ಯಾವತ್ತಾದ್ರು.
ವೈಜಾಗಿಲ್ಲ ನಾವು ಗೋಕರ್ಣ ಹೋಗಿದ್ದೀವಿ ಗೋಕರ್ಣ ಮುರುಡೇಶ್ವರ.
ಓಕೆ ಉಡುಪಿ ಸೈಡು.
ಹಾ ಉಡುಪಿ ಸೈಡ್ ಎಲ್ಲ ಹೋಗಿ ದ್ವಿ ನೀವು ಹೋಗಿದ್ರಾ.
ಹ್ಮ್ ಹಾ ನಾವ ಹೋಗಿದ್ವಿ ಉಡುಪಿ ಇದು ಗೋಕರ್ಣ ಮುಡೇಶ್ವರ ಉನವರ ಆ ಕಡೆ ಎಲ್ಲ ಹೋಗಿದ್ವಿ ನಾವು.
ಹಾ
ಹ್ಮ್ ಮತ್ತೆ ನೀವ್ ಹೇಳ್ಬೇಕು ಏನ್ ಹಾ ಮಧ್ಯಾಹ್ನ ಆಯ್ತು ಮತ್ತೆ ಏಳುವರೆಗ ಹಂಗ ಇರ್ತಾರ ನೈಟ್ ಊಟ ಊಟ ಅದು್ ಮಾಡಕ್ ಹೋಗ್ಬೇಕು ನಿಮ್ದ ಏನ್ ತಿಂದಿದ್ರಿ ಮಾರ್ನಿಂಗ್ ತಿಂಡಿ ಊಟ.
ತಿಂಡಿ ಪಲಾವ್ ಮಾಡಿದ್ರು ಇವಾಗ ಇವಾಗ ಮಧ್ಯಾಹ್ನ ಅನ್ನಸತಿಂದವಿ ಇವಾಗ
ಹೌದಾ ಹ್ಮ್ ಏನಂತ ಇಷ್ಟ ನಮ್ಗ ತಿಂಡಿನಲ್ಲಿ ನಾವು ತಿಂಡಿ ಮಾರ್ನಿಂಗ್ ಚಪಾತಿ ಮಾಡಿದ್ವಿ ಮುಂಜಾನೆ.
ಹ್ಮ್
ಮಧ್ಯಾಹ್ನ ಚಿಕನ್ ಸಾರು ಮತ್ತೆ ರೈಸ.
ಹ್ಮ
ಈಗ ನೈಟ್ ಏೊ ಗೊತ್ತಿಲ್ಲ ಇನ್ನ ಹಾಸ್ಟೆನ್ಲ್ಲಿ ಏನ್ ಇರ್ತಾರ ಅಂತ ಗೊತ್ತಿಲ್ಲ. ನಾನ್ ವೆಜ್ ಇವತ್ತುನು ನೀನ್ ಹ ನಾವು ನಾನ್ ವೆಜ್ ತಿಂತೀವಿ ನೀವ ತಿಂತೀರಾ?
ಇಲ್ಲ ವೇಜ್ಜ ನ
ವೆಜ್ಜಾ ಟ್ರೈ ಮಾಡ್ಬೇಕಿತ್ತು ನಾನ್ ವೆಜ್ ಚೆನ್ನಾಗಿ ಇರ್ತೈತಿ ಚಿಕನು ಮೀನ್ಸಾರ ಅಂತ ಮಟನು
ಇಲ್ಲ ವೆಜ್
ವೆಜ್ ಹೌದಾ ಇನ್ನ ಎಲ್ಲಾರೂ ಆರಾಮ್ದಾರ ನಿಮ್ ಕಡೆ
ಹಾ ಆರಾಮ್ ನೀವು
ಹ್ಮ್ ಆರಾಮ್ ಎಲ್ಲಾರು ಆರಾಮಿದಾರ
ಹಾ ಆರಾಮ್ತಾರೆ ಎಲ್ಲಾರೂ
ಹ್ಮ್
ನ ಹಬ್ಬಗಲು ಮಾಡ್ತಾರ ಮುಂದ್ ಕಡೆ
ಹಾ ಮಾಡ್ತಾರೆ ನಿಮ್ ಕಡೆ
ಯಾವ ಹ ನಮ್ ಕಡೆ ಮಾಡ್ತಾರ ಹಬ್ಬಗಲು ಸಂಕ್ರಾಂತಿ ದೀಪಾವಳಿ ಗಣೇಶ್ ಚತುರ್ಥಿ ತಿ ವಲಕ್ಷ್ಮ ರತಂ ಇನ್ನ ಜಾಸ್ತಿ ಇದ ಹಬ್ಬಗಲು ಮಾಡವು ನೀವ್ ಮಾಡ್ತೀರಾ ಹಬ್ಬಗಲು
ಹಾ ಮಾಡ್ತೀವಿ ನಿ ನಿಮ್ ಕಡೆ ಯಾವ ಹಬ್ಬ ಫೇಮಸ್
ನಮ್ ಕಡೆ ಫೇಮಸ್ ಆದದು ಫಸ್ಟ್ ಸಂಕ್ರಾಂತಿ ಆಮೇಲೆ ದೀಪಾವಳಿ ಸಂಕ್ರಾಂತಿ ಜೋರಾಗಿ ಮಾಡ್ತೀವಿ ನಾವು ನೀವು
ನಾವು ಗಣಪತಿ ಗಣಪತಿ ಹಬ್ಬ ಚೆನ್ನಾಗ್ ಮಾಡ್ತೀವಿ ಗ್ರೈಂಡ್ ಆಗಿ ಮೂರ್ ದಿನ ಮಾಡ್ತೀವಿ ಹ್ಮ
ಮತ್ತೆ ನಿಮ್ ಕಡೆ ಫೇಮಸ್ ಫುಡ್ ಏನ್ ಏನ್ ಮಾಡ್ತೀರಿ ನಿಮ್ಗೆ ಏನ್ ಇಷ್ಟ
ನಮ್ಗೆ
ಹೌದಾ ಯವತ್ತಾದ್ರೂ ದಾವಣಗೆರೆ ದೋಸಾ ತಿದ್ದಿದ್ರಾ?
ಹಾ ಚೆನ್ನಾಗಿದೆ ಹೋಗಿದ್ದೀವಿ ತಿಂದಿದ್ದೀವಿ
ಹ ಅಲ್ಲಿ ಫೇಮಸ್ ಡಾವಣಗಿರನಲ್ಲಿ ದೋಸೆ
ಹೌದು ಡಾವಣಗೆರೆ ಬೆಣ್ಣೆ ದೋಸೆ ಅಂತಾನೇ ಮಾಡ್ತಾರಲ್ಲ ಹ್ಮ್
ಬೆಣ್ಣೆ ದೋಸಾ ಮಸಾಲೆ ದೋಸೆ ಜಾಸ್ತಿ ದೋಸೆಗಳ ಇರ್ತಾವ ಜಾ ಸೈಕ್ ಮಾಡ್ತಾರ ದಾವಣಗೆರೆಯಲ್ಲಿ ಫೇಮಸ್ ಹೌದು ಮತ್ತೆ ಮುಲ್ಬಾಗಲ್ ದೋಸೆನು ಫೇಮಸ್ ಆಗ್ತೈತೆ
ಹೌದೌ ಹೌದ ಮುಳ್ಬಾಗ್ಲಲ್ಲಿ ಹೋಗಿದ್ದೀರಾ?
ಹು ಹೋಗಿದ್ವಿ ಅಲ್ಲಿ ನಮ್ ಫ್ರೆಂಡ್ ಮನೆ ಇದೆ ಹೋಗಿದ್ವಿ.
ಹೌದಾ
ಹ್ಮ್
ಹ್ಮ ನಮ್ಮ್ ಫ್ರೆಂಡು ಇದ್ದಾರೆ ಮುಲ್ಬಾಕ್ಲ್ಲಿ
ಅಂದ್ರೆ ನಾವು ಫ್ರೆಂಡ್ ಮನೆಯಿಂದ ಟ್ರಿಪ್ಗೆ ಹೋಗಿದ್ವಿ ಅಲ್ಲಿ ತಿರುಪತಿ ಹತ್ತಿರ ಇರ್ತೈತಿ ಮುಳಭಾಗಾಗಿಲ್ ನಿಂದ ತಿರುಪತಿ ಹೋಗಿದ್ವಿ ಗೆಳೆಯರ ಗೆಲ್ತಿಯರ್ ಜೊತೆ ಹ್ಮ್ ಹೌದು ನೀವ್ ಹೋಗಿದ್ರಾ ತಿರುಪತಿ
ಹಾ ಹೋಗಿದ್ವಿ ಈಗ ಒಂದ್ ಎರಡ್ ತಿಂಗಳ ಹಿಂದೆ ಹೋಗಿದ್ವಿ ತಿರುಪತಿ
ಹೌದಾ ಹೆಂಗಾಯ್ತು ದರ್ಶನ ಎಲ್ಲಾ
ಚೆನ್ನಾಗ್ ಆಯ್ತು ಬೆಟ್ಟ ಬೆಟ್ಟ ಹತ್ತಿದ್ವಿ ನಾವು ಅಲ್ಪರಿ ಬೆಟ್ಟ ಹತ್ತಿ ಹೋಗಿದ್ವಿ. ಎಲ್ಲ ಅಲ್ಲಿ ಬೆಟ್ಟ ಹತ್ತುವಾಗೆಲ್ಲಾ ಪ್ರಾಣಿ ಪಕ್ಷಿ ಎಲ್ಲಾ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ.
ಕಡೆ ಯಾವ್ ಕಡೆ ಅಲಿಪಿರಿನ ಇಲ್ಲಾಂದ್ರೆ ಶ್ರೀವಾರನ.
ಅಲ್ಪಿರಿ ಹತ್ತಿದ್ವಿ ಹಾ. ಮತ್ತೆ ನೀವು ಹೋಗಿದ್ದೀರಾ ತಿರುಪತಿ.
ತಿರುಪತಿ ಹೋಗಿವವಿ ಅಲಿಪಿರಿ ಮೆಟ್ಲು ಹತ್ತಿದ್ವಿ ಎಲ್ಲಾ ಸೈಕ್ ಇರ್. ತ ಅಲ್ಲಿ ಪೀಸ್ ಸಿಕ್ತೈತಿ ದೇವಸ್ಥಾನಗಳು.
ಹಾ-
ದರ್ಶನಾನು ಚಲೋ ಆಗೈತ್ ನಮೀಗ ಒಂದ್ ನಾಲ್ಕ ಗಂಟೆ. ಲ್ಲಿ ಅಷ್ಟೇ ಹೋಗ್ಬಿಟ್ಟಿದೀವಿ ನಾವು ಅಷ್ಟೇ ಟೈಮ್ನು ತಗೋಿಲ್ಲ ತಿರುಪಿನಲ್ಲಿ.
ಹಾ ನಮ್ದು ಒಂದು್ ಆರವರ ಆಗಿತ್ತು ಹ್ಮ. ಬೇಗನೆ ಆಯ್ತು ನಮಗೂ ದರ್ಶನ ಎಲ್ಲ.
ಮತ್ತೆ ಹೋಗ್ಬೇಕಕ್ ಅನ್ಕನ್ಕತ್ತೀರಾ ಎಲ್ಲಿಗಾದ್ೂ ದೇವಸ್ಥಾನ ಹೋಗಲ್ಗ.
ದೇವಸ್ಥಾನ ಇಲ್ಲ ಈಗೆಲ್ಲ ದೂಚಗಾರ ಹೋಗ್ಬೇಕು. ಂತ ಪ್ಲಾನ್ ಮಾಡಿದೀವಿ.
ಯಾರಾದ್ರೂ ಹೋಗಿದ್ರಾ ನಿಮ್ ಗೆಳತಿಯರ್ ನಲ್ಲಿ.
ಗೆಳ್ತಾರಿಲ್ಲ ಅಕ್ ನಮ್ಗೆ ಇಬ್ರು ಗೊತ್ತಿರೋರು ಅಕ್ಕಂದ್ರ ಇದಾರೆ. ಅವರು ಹೋಗಿದ್ದಾರೆ ಅವರು ನಮ್ ಜೊತೆ ಬರ್ತಿದ್ದಾರೆ. ಅವದ ಅವ್ರ್ದೇ ಪ್ಲಾನ್ ಹದ್ಿನೈದು ಜನ ಹೋಗ್ತಿದ್ದೀವಿ ಹಾ.
ಹ್ಮ್ ಅಂದ್ರೆ ಸೇಫ್ ಆಗಿ ಹೋಗ್ತರಿ ಎಲ್ಲಾ ಟೂರ್ ಗೈಡ್ಸ್ ಎಲ್ಲ ಇದ್ದಾರಾ.
ಇಲ್ಲ ಅವ ಅಕ್ಕಂದ್ರಿಗೆ ಎಲ್ಲಾ ಗೊತ್ತು ಅವರೇ ಕರ್ಕೊಂಡ್ ಹೋಗ್ರ್.
ಹ್ಮ ಹೋಗಿದ್ರ ಅವರು.
ಹಾ ಹೋಗಿದ್ದಾರೆ ಅವರು ಒಂದ್ ಆರು ತಿಂಗಳ ಹಿಂದೆ ಹೋಗಿದ್ದಾರೆ ಅವರು. ಹಗ್ ಗೊತ್ತೇ ಅಲ್ಲ ಹಾ. ಮತ್ತೆ-
ಮತ್ತೆ ಇಲ್ಲಿ ಈ ಕಡೆ ಹಾ ನಾವ ಹೋಗಿದ್ವಿ ಮಹಾರಾಷ್ಟ್ರ ಹೋಗಿದ್ವಿ ಪಾಂಡಿಚೆರಿ. ಮತ್ತೆ ಅರ್ಣಾಚಲಮು ಮಂತ್ರಾಲಯ. ಇವೆಲ್ಲಾ ಅಡ್ಡಾಡಿದೇವಿ ನಾವು ನಾವು ನಮ್ ಫ್ಯಾಮಿಲಿ ಕಸಿನ್ಸ್ ಇಲ್ಲಾಂದ್ರೆ. ಗೆಳತಿಯರು ಇವ್ರ ಜೊತೆ ಹೋಗಿದ್ವಿ.
ಹ್ಮ.
ಹ್ಮ್-
ಮತ್ತೆ ಹೇಗಿದೆ ಎಲ್ಲ ಕಾಲೇಜ್ ಲೈಫ್.
ಕಾಲೇಜ್ ಲೈಫ್ ಚೆನ್ನಾಗಿದೆ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಎಲ್ಲಾ ಚೆನ್ನಾಗಿದೆ.
ಹಾ-
ನಿಮ್ದ ಹೆಂಗಿದೆ ಕಾಲೇಜ್ ಲೈಫು.
ಚೆನ್ನಾಗಿದ್ದೆ ನಮ್ಗೂ ಎಲ್ಲಾ.
ಹ್ಮ್ ನೀವು ಹಾಸ್ಟೆಲ್ ಹಾ.
ಹಾ ಹಾ ಹೌದು ಹಾಸ್ಟೆಲ್ ನೀವು ಹಾಸ್ಟೆಲ್ ಲ್ಲ.
ಹಾ ನಾವು ಹಾಸ್ೆಲ್ ಫುಡ್ ಹೆಂಗ ಇರ್ತಿದ್ದೇ ನಿಮ್ ಹೋಸ್ೆಲ್ ನಲ್ಲಿ ಚೆನ್ನಾಗಿ ಇರ್ತೇನೆ.
ಚೆನ್ನಾಗ್ಲಲ್ಲ ಅಂದ್ರ ತಿನ್ಬೇಕೋು ಅಲ್ಲಾ ಏನ್ ಮಾಡಕ್.
ಹ್ಮ ನಿಮ್ ಕಡೆ ಏನ್ ಫೇಮಸ್ು ಏನ್ ತಿಂತೀರಿ ಜಾಸ್ತಿ ನೀವು.
ಅಂದ್ರೆ ಚಪಾತಿ ಚಪಾತಿ ಮಾಡ್ತಾರೆ ಮನೆಯಲೆೆಲ್ಲಾ ಜಾಸ್ತಿ.
ಹ್ಮ್ ಚಪಾತಿ ಚಪಾತಿ ಅಂದ್ರೆ ಇಷ್ಟಾನ ನಿಮ್ಗ.
ಹಾ ಇಷ್ಟ ನಂಗೆ ಚಪಾತ ಅಂದ್ರೆ.
ಹ್ಮ್ ನಮ್ಮ್ ಮತ್ತೆ ರೋಟ್ಟ. ರೊಟ್ಟಿ ಏನ್ ಮಾರಲ್ಲ ರೊಟ್ಟಿ ಹೋಳ್ಗಿ ಒಬ್ಬಟ್ಟು. ಹೋಲ್ಗೆ ಮಾಡ್ತಾರಾ-
ಹಬ್ಬಗಳಿಗೆಲ್ಲಾ ಹೋಳ್ಗೆ ಮಾಡ್ತಾರೆ.
ಹ್ಮ್,
ಹಾ, ನೀವು ಹೊಳ್ಗೆ ಮಾಡ್ತೀರಾ
ಹಾ, ನಮ್ ಕಡೆ ಹ ಹೊಳ್ಗೆನು ಜಾಸ್ತಿ ಮಾಡ್ತಾರ, ರೊಟ್ಟಿನು ಜಾಸ್ತಿ ಮಾಡ್ತಾರ, ಚಪಾತಿ ಅಷ್ಟೇನ್ ಕಡಿಮೆ. ಬಟ್ ರೊಟ್ಟಿ ಜಾಸ್ತಿ ತಿಂತೀವಿ ನಾವು.
ಹ್ಮ್, ರೊಟ್ಟಿ ಫೇಮಸ್ ಅಲ್ಲ ನಿಮ್ಮ ಕಡೆ ಎಲ್ಲಾ
ನಮಕಡೆ ಜಾಸ್ತಿ ನಾವು ಉತ್ತರ ಕನ್ನಡ ಅವರು ಜಾಸ್ತಿ ರೊಟ್ಟಿನೆ ತಿನ್ನದ್ ನಾವು.
ಹಾ, ಮತ್ತೆ ಏನ್ ಸಮಾಚಾರ
ನೀವ್ ಹೇಳ್ಬೇಕು ಏನ್ ಮಾಡ್ತಿದ್ದೀರಿ ಹೆಂಗಿದೀರಿ ಎಲ್ಲಿಗೆ ಎಲ್ಲಿಗ್ ಹೋಗ್ಬೇಕ ಅನ ಕನಕ್ ಕದ ರ
ಈಗ ಅದೇ ಹೇಳಿದವಲ್ಲ ದೂದಸಾಗರ್ ಅಂತ. ಅದೇ ಪ್ಲಾನ್ ಮಾಡಿದ್ವಿ ಅಲ್ಲಿಂದ ಹೋಗ ಹೋಗ್
ಎಕ್ಸಾಮ್ಸ್ ಏನಾದ್ರುಇದೆಎನ ನಿನ್ಗ.
ಈಗ ಮುಂದಿನ ತಿಂಗಳಿದೆ ಎಕ್ಸಾಮ್ಸ್
ಹಾ, ಎಕ್ಸಾಮ್ಸ್ ಆದಮೇಲೆ
ಹಾ, ಅದೆಲ್ಲ ಪ್ಲಾನ್ ಆಯ್ತು ನಾವು ಉದ್ರೂ ಚಗರೆಲ್ಲ ಪ್ಲಾನ್ ಮಾಡಿದೀವಲ್ಲ ಅದೆಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆದ್ಮೇಲೆ ಹೋಗ್ಬೇಕು.
ಹ್ಮ್, ಕಂಪ್ಲೀಟ್ ಆ ಆದ್ಮೇಲೆ ಹ್ಮ್, ಹ್ಮ್ ಹಾ, ನಾವವು ಹೋಗ್ತಿದ್ದೀವ ವೈಜಾಗ್ ಅಂತ ಹೇಳಿನಲ್ಲ ವೈಜಾಗ್ ಇಲ್ಲಾಂದ್ರೆ ಮಹಾರಾಷ್ಟ್ರ ಈ ಕಡೆ ಹೋಗ್ಬೇಕಂತ ಮಹಾರಾಷ್ಟ್ರ ಒಂದಸ ತೋಗಿದ್ವಿ ಅಂಬಾಲಿ ಫಾಲ್ಸ್ ಅಂತ.
ಹಾ
ಮತ್ತೆ ಹೆಂಗ ರೈನಿ ಸೀಸನ್ ಅಲ್ಲಾ ಹೋಗ್ಬೇಕ ಅನ್ಸ್ತಿದೆ ಅ ಎಕ್ಸಾಮ್ಸ್ ಆದ್ಮೇಲೆ ಹೋಗ್ಬೇಕು ನಾವು.
ಹ್ಮ್,
ಹ್ಮ್, ನೀವು ಒಂದ್ಸಲ ಟ್ರೈ ಮಾಡಿ ಆ ಕಡೆ ಹೋಗೋದು. ಚಲೋ ಇರ್ತದೆ ದುೂದಸಾಗರ್ ಆದ್ಮೇಲೆ ಅಲ್ಲಿ ಮಹಾರಾಷ್ಟ್ರ ನಲ್ಲಿ ಟೋ ಫಾಲ್ಸ್ ಜಾಸ್ತಿ ಇದಾವ ಜಾಸ್ತಿ ಅಂದ್ರೆ ಜಾಸ್ತಿ ಫೇಮಸ್ ಅಂಬೋಲಿ ಫಾಲ್ಸ್ ಇದೆ ಶಿವ ಟೆಂಪಲ್ಸ್ ಇದೆ.
ಹಾ, ನಾವು ಕುಮಾರ ಪರ್ವತ ಹೋಗಬೇಕ್ ಅನ್ಕೊಂಡಿದ್ವಿ.
ಹೌದಾ, ಹ್ಮ
ಮತ್ತೆ ಅದು ಕ್ಯಾನ್ಸಲ್ ಮಾಡಿದ್ವಿ ದೊಡ್ಡದು ಬೆಟ್ಟ.
ಹಾ, ಚಿಕ್ಮಂಗ್ಳೂರು ಅಂತ ಇದೆ ಅಲ್ಲಿ ವಾಟರ್ ಫಾಲ್ಸ್ ಟ್ರಕ್ಕಿಂಗ್ ಜಾಸ್ತಿ ಇರ್ತೈತಿ. ದೂದಸಾಗರ್ ನಲ್ಲಿಟ್ರಕಿಂಗ್ ಮಾಡಕ್ ಹೋಗ್ತಿದ್ದೀರ ನೀವು ಸೆಕ್ಸ್ಟನ ಕೀಲೋಮೀಟರ
ಹಾ, ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ ನಾವು ಕೂಡ.
ಹಾ, ಹೌದಾ! ನಮ್ ಫ್ರೆಂಡ್ಸ್ ಹೋದ್ರು ದೂದಸಾಗರ ಅನ್ಸುತ್ತೆ. ಅವ್ರು ಹೇಳಿದ್ರು ಟ್ರೆಕ್ಕಿಂಗ್ ಮಾಡಕ್ ಟ್ರೆಕ್ಕಿಂಗ್ ಜಾಸ್ತಿ ಇದಾವಸಿಕ್ಸ್ಟೀನ್ ಕಿಲೋಮೀಟರ್ಸ್. ಅಂತ ಅದೇ ಹೋಗ್ತೀರಾ ಇಲ್ಲ ಅಂತ ಕೇಳಿದ್ದೆ.
ಹಾ, ಆ ಹೇಳಿ ಕೇಳಿ ನಂಗು ಒಂದ್ಸಲ ಯಾವಾಗಾದ್ರು. ನಿಮ್ ಫ್ರೆಂಡ್ಸ ಹೇಗ್ ಹೋಗಿದ್ದೇವೆ ಎಲ್ಲಾಂತ.
ಹ ಒಂದ್ಸತಿ ಕೇಳಿ ನಿಮಗ ಮತ್ತ ಹೇಳ್ತಿನಿ. ನಾನು ಹೆಂಗೋದ್ರ ಅಂತ ಅವ್ರು ಟ್ರಕಿಂಗ್ ಮಾಡಿದ್ರ ಅಂತ ಅಷ್ಟೇ ಗೊತ್ತ. ನನಗ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಮತ್ತೆ ಬೇರವ್ ಏನ್ ಕೇಳಿಲ್ಲ ನಾನ್ ಹೋಗಿಲ್ಲ ನಾನ್ ಮಹಾರಾಷ್ಟ್ರ ಹೋಗಿದ್ದೆ. ಅವ್ರ ಜೊತೆ ಹೋಗಿಲ್ಲ ಆಸತ್ತೆ
ಹೌದಾ, ಹ್ಮ
ಹ್ಮ್-
ಮತ್ತೆ ಏನ್ ಸಮಾಚಾರ.
ಇನ್ನೇನಿಲ್ಲ ಸಮಾಚಾರ ಏನ್ ಮಾಡೋಣ.
ಏನ್ ಎಲ್ಲಾ ಹೇಬೇಕ. ಈಗ ನಮ್ಮ ಹಾಸ್ಟೆಲಲ್ಲಿ ನಾನ್ ವೆಜ್ ಮಾಡ್ತಾರೆ ಇವತ್ತು.
ಮತ್ತೆ ನೀವು ನಾನ್ ವೆಜ್ ತಿನ್ನಲ್ಲ ಮತ್ತೆ.
ವೆಜ್ಜು ಮಾಡಿರ್ತಾರೆ. ನಾನ್ ವೆಜ್ ಅಂದೇ ಮಾಡಲ್ಲ ಹಾ ಹಾ.
ಹ್ಮ್ ಮತ್ತೆ ಯಾವಾಗಾದ್ೂ ಫ್ರೀ ಇದ್ರೆ ಕಾಲೇಜ್್ದ.
ಹಾ ಸರಿ ಸರಿ ನೀವು ಕಾಲ್ ಮಾಡ್ತೀರಿ ಯವಾಗಾದ್ರೂ ಫ್ರೀ ಇದ್ದ.
ಹಾ ಸರಿ ಇರ್ತೀವಿ ಬಾಯಿ.